. ರಿಂಗೇ ಆಗ್ತಾಯಿಲ್ಲಾ. ಹಲೋ ಹಲೋ.
ಹಲೋ ಮೇಡಮ್ ನಮಸ್ತೆೇ ಮೇಡಮ್.
ಹಲೋ ಸರ್ ನಮಸ್ ಕಾರ ಸರ್ ಆರಾ
ಹಾ ನಮಸ್ಕಾರ ನಮಸ್ಕಾರ ಹಾ ಆರಾಮಿದಿನಿ ಮೇಡಮ್ ಟೀ ಆಯ್ತು ಮೇಡಮ್.
ಉಟ್ ಓ ಇಲ್ಲ ಸರ್ ಟೀ ಆಯ್ತು ಸರ್ ಊಟ ಆಗಿಲ್ಲ ನಿಮ್ದಾಯ್ತಾ ಸರ್.
ಮೇಡಮ್ ಟೀ ಕಾಫಿ ಆಗಿದೆ ಮೇಡಮ್.
ಆಯ್ತ ಆಯ್ತು ಸರ್ ನಿಮ್ದ ಆಯ್ತಾ ಸರ್
ಏನ ಸರ್
ಹಲೋ ಮಾಡ್ಕೊಂಡಿದೀವಿ ಮೇಡಮ್ ಟೀ ಮಾಡಿದೀವಿ
ಆಯ್ತು ಆಯ್ತು ಸರ್ ಟೀ ಕಾಫಿ ಅದು ಏನ್ ಅಭ್ಯಾಸ ಬಿಡ್ರಿ ಸರ್ ಅದ್ರಿಂದ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗ್ತಾ ಇದಾವ ಟೀ ಕಾಫಿ ಇಂದಾ ಬಟ್ ಆದ್ರೂ ನಮ್ ಜನಗಳು ಟೀ ಕಾಫಿನ ಕಡಿಮೆ ಮಾಡಲ್ಲಾ.
ಟೀ ಕಾಫಿ ಕುಡಿಯೋದು ಉತ್ತಮ ಅಲ್ಲಾ ಆದ್ರೆ ಏನ್ ಮಾಡ್ತೀವಿ ಅದು ಅಭ್ಯಾಸ ಹವ್ಯಾಸ ಆಗಿ ಬಿಟ್ಟಿತ್ತೆ
ಹೌದೌದು ಅಲ್ಲಾ ಹವ್ಯಾಸ ಕೆಟ್ಟದಂತ ಎಲ್ಲಾ ಜಗಳಿಗೆ ಗೋತ್ತು ಸರ್ ಆದ್ರೂ ಅದನ್ನೊಂದು ಅಭ್ಯಾಸವಾಗಿ ಮಾಡ್ಕೊಂಡ್ಬಿಟ್ಟಿದಾರೇಲ್ಲಾ
ಕೆಟ್ಟದ ಅಂತ ಹೇಳಿ ನಾವು ಬಿಡಕ್ ಹೋದ್ರ ನಾವು ಫ್ಯಾಕ್ಟ್ರಿ ಹಾಕೊಂಡ ಜನ ಬದುಕ್ತಾರಂತೆ ಫ್ಯಾಕ್ಟ್ರಿಗಳು ಹಾಕ್ತಾರ ಮೇಡಮ್ ಹಂಗ ಅವ್ರು ಜನ ಕುಡ್ತಾರೆ ಅಂತೇಳಿ ಬೆಳವಣಿಗೆ ಬೆಳಸದಾರಲ್ಲ ಟೀ ಕಾಫಿ ಅವೆಲ್ಲಾ
ಹೌದು ಸರ್ ಅದು ನಿಜಾನೇ
ಯೂಸ್ ಮಾಡ್ಕೊ ಆರೋಗ್ಯ ಬಗ್ಗೆ ಯಾರ ಇಲ್ಲ
ಆಲೋಚನೆ ಹಂಗ ಅಲ್ಲ ಹಂಗು ಬಿಡ್ಲೇ ಬೇಕು ಹಾಕೊಂಡ ಬಂದು ಲೇಟ್ ಹಾಕಿದ್ರೆ ಜೀವನದಲ್ಲಿ ಎಲ್ಲಾ ಎಲ್ಲವುದು ಅರ್ಧ ಅರ್ಧ ಕೆಟ್ಟದೇ ಸರ್ ಜೀವನ ಕ ಕಂಪೇರ್ ಮಾಡ್ಕೊಂಡ್ರೆ ಬಟ್ ಹಂಗತ್ ಅಂದ್ರೆ ಕುಡಿಯೋದು, ತಂಬಾಕು, ಬೀಡಿ, ಸಿಗರೇಟು ಎಲ್ಲವೂ ರೋಗಗಳು ಬರಂತವೆ.
ಎಲ್ಲವು ಬರ್ತ ಮೇಡಮ್ ಆದ್ರೆ ಒಂದೊಂದು ಅವೇ ಒಂದು ಜೀವನ ಒಂದೊಂದು ಸಮಯದಲ್ಲಿ ಅವ್ರಿಗೆ ಅದ್ರ ಮೇಲೆ ಇದ ಗಮನ ಇಟ್ಕೊಂಡಿರ್ತಾರ
ಈಗ ಯಾರ್ಯಾಗಲೂ ಅದ್ರ ಮೇಲೆ ಈಗ ಸಾವಿನ ಸಮಯದಲ್ಲಿ
ತುಳಸಿ ನೀರು ಹಾಕ್ತಾರೆ ಅದು ತುಳಸಿ ನೀರು ಹಾಕಿ ಬದು ಬಿಡ ಮೇಡಮ್ ಅದು ಏನು ಸಾಂಪ್ರದಾಯ ಅಷ್ಟೇ ರೋಗ ಅನ್ನೋದು, ಈ ಪ್ರತಿಯೊಂದು ಹ
ರೋಗ ಬಾಡಿ ಇರುತ್ತೆ ಮೇಡಮ್ ಅದ್ರನ್ನ ಜಾಸ್ತಿಯಾಗಿ ಮಾಡ್ಕೊಂಡ್ರ ಅದು ಹೊರಗಡೆ ಆಗ್ತತಿ ಇವಾಗ ಶುಗರ್ ಬಿಪೆ ಪ್ರತಿಯೊಬ್ಬ್ರಿಗೆ ಇದ್ದೇ ಇರ್ಬೇಕ ಅದ್
ಹೌದು
ಅದ್ರನ್ನ ಜಾಸ್ತಿ ಮಾಡ್ಕೊಂಡ್ರ ಮಾತ್ರ ಶುಗರ್ ಬಿ ಪಿ ಅಂತಾರ. ಶುಗರ್ ಶುಗರ್ ಆವಾಗ. ಶುಗರ್ ಅಂತ ಮೇಡಮ್ ಈಗ ಅವಾಗ ಶುಗರ್ ಅನ್ನದೇ ಇದ್ದಿಲ್ಲ ಶುಗರ್ ಬಿ ಪಿ. ಆತರಾ ಸ್ಪೀಡ್ ತಿಂತಿದ್ರೆ ಆ ತರಾ ಉಪ್ಪು ತಿಂತಿದ್ರಾ ಆಗ.
ಹೌದೌದು ಎಲ್ಲ ತಿಂತಿದ್ರು ಜಾಸ್ತಿ ತಿಂತಿದ್ರು ಇವಕ್ಕಿಂತ ಅವಾಗೆ.
ಇವಾಗ ಸ್ವಲ್ಪ ಉಪ್ಪು ತಿಂದ್ ಬಿಟ್ರೆ ಜಾಸ್ತಿ ಉಪ್ಪು ಇದೆ.
ಅವಾಗ ಕಷ್ಟ ಕೂಡ ಹಂಗೆ ಆಡ್ತಾ ಇದ್ರು.
ಅದೇ ಮೇಡಮ್ ನಾವ್ ಯಾವದೇ ತಿನ್ನು ಮೇಡಮ್ ಯಾವದೇ ವಸ್ತು ತಿನ್ನಿ ತಿನ್ಲ. ಅದ್ರನ್ನ ವಸ್ತು ತಿಂದಿದ್ದಾರನ ಬಾಡಿಯಲ್ಲಿ ಹೋದ್ಮೇಲೆ ಎಲ್ಲಾ ಜೀರ್ಣಕ್ರಿಯೆ ಆದ್ಮೇಲೆ ಅದು ಅಲ್ಲ. ಕೂತ್ಕಂಬ್ಲಾರ್ದಂಗ ಬೆವರಿನ ರೂಪದಲ್ಲಿ ಹೊರಗೆ ತರ್ಸ್ಬೇಕಾದ. ಆಗತ ಅಂದ್ರೆ ರೋಗ ಬೋಜನ್ಗಳು ಬರ
ಹೌದ ಜೀರ್ಣಕ್ರಿಯೆ ಆಗ್ಬೇಕು ಸರಿಲಿ ಹ್ಮ್.
ಹಾ ಬೆವರಿನ ರೂಪದಲ್ಲಿ ಯಾವ ತರದ ಏನೇ ತಿನ್ನಿ ಮೇಡಮ್ ಈಗ್ಲೂ ತಿನ್ನಿ ನೀವು. ಸ್ವೀಟ್ ತಿನ್ನಿ ಶುಗರ್ ತಿನ್ನಿ ಏನೇ ತಿನ್ನಿ ಉಪ್ಪು ತಿನ್ನಿ ಏನ ತಿನ್ನಿ ಅದು
ಹ್ಮ್
ಅದನ್ನು ಹೊರಡೆ ತರ ಪ್ರತಿಕ್ರಿಯೆ ಏನು- ಏಂದ್ರೆ ಬೆವರು ಆ ಬೆವ್ರನು ಹೊರಕ್ತಂದ್ರ ಬೇರೊಂದು ರೋಗರುಋ್ದು ಬರಲ್ಲ.
ಇಲ್ಲ ಸರ್ ಗೊತ್ತಿರ್ಲಿಲ್ಲ.
ಗೊತ್ತಿಲ್ಲ ತ್ತು ಆದ್ರೆ ಅದನ್ನ ಹೊರಗಡೆ ತೆಗೆಯ ಹ ಕ್ರಿಯಾಗ ಗೊತ್ತಿಲ್ಲ.
ಹೌದೌದು ಸರ್ ಗೊತ್ತಿಲ್ಲ.
ಗೊತ್ತಿತ್ ನಿಮ ಅದು ಮೆಡಿಸಿನ್ಸ್ ನಲ್ಲಿ ಏನ್ ಮಾಡ್ತಾರ ಗೊತ್ತಾ ಹ ಶುಗರ್ ಜಾಸ್ತಿ ಇದೆ ಇಂಜೆಕ್ಷನ್ ಹಾಕ್ಬೇಕು. ಹ ದಿನ ಒಂದ ಟ್ಯಾಬ್ಲೆಟ್ ಹಾಕಬೇಕು ಸಾಯವರ್ಗ
ಹೌದು ಹೌದು ಸರ್ ಬಿ ಪಿ ಶುಗರ್ ಏನೋ ಕುಡುದು ಬೆೇವರು ತಗದು ತೆಗಸ್ತೀರಾ. ಬಟ್ ಕುಡಿಯೋದು ಬೀಡಿ ತಂಬಾಕು ಅವು ಅಂಡ್ರೆಡ್ ಪರ್ಸೆಂಟ್ ರೋಗ ತರ್. ತವಾ ಅನ್ನೋದು ಗೊತ್ತು ಬಟ್ ಆದ್ರೂ ಒಂದ್ ಲಿಮಿಟ್ ಅಲ್ಲಿ ಅನ್ನೋದಾದ್ರೂ ಇರ್ಬೇಕಲ್ಲ ಜನಗಳು.
ಇರ್ತಾರೆ ಮೇಡಮ್ ಒಬ್ಬೊಬ್ಬರು ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರ್ ಇರಲ್ಲಾ. ಏನ್ ಗೊತ್ತಾ ಒಬ್ಬೊಬರು ಹೆಂಗ ಗೊತ್ತಾ ಯಾವ್ದನ್ನ ಫಂಕ್ಷನ್ ಗೊಳಲ್ಲಿ. ಯ ಮಾಡ್ದ ಏನೋ ಒಂದ್ ಸ್ವಲ್ಪ ಹ್ಯಾಬಿಟ್ ಮಾಡ್ಕೊಂಡ್ ತಾರೆ ಡ್ರಿಂಕು ಹಾ ಅದು ಇರುತ್ತೆ ಅದು ಈಗ ಡೈಲಿ ಬ ಡೈಲಿ ಹೋಗ್ತಾರೆ ನೋಡ ಅವ್ರೇ ಮಾಡೋಡಿದೆಲ್ಲಾ.
ಹ ಅದೇ ಸರ್ ಬಂದಿರೋದು ಹಂಗಂತಂದ್ರಲ್ಲ ಸರ್ ಕೆಲವೊಬ್ರು ಹಳೆ ಫ್ರೆಂಡ್ಸ್ ಸಿಕ್ನಾ. ಹೋಗ್ಬಿಡದೆೇ ಹೊಸ್ರನ್ ಸಿಕ್ನಾ ಹೋಗ್ಬಿಡದೆ. ಬೇರೆ ಇನ್ನೊಬ್ರು ವರ್ಕ್ಸ್ ಇದ್ದಾರಲ್ಲಾ. ಅವ್ರ ಜೊತೆ ಹೋಗ್ಬಿಡದ ಬಟ್ ಅವರು ಅವು ಅಂತವರೀಗ. ಕಾಯಿಲೆ ಕಣ ಕಟ್ಟಿಟ್ಟ ಬುತ್ತಿ ಅಲ್ಲಾ ಸರ್. ತಮ್ಮ ಕಿಡ್ನಿಗಳು ತಮ್ಮ ಲಿವರ್ಗಳು ಹಂಡ್ರೆಡ್ ಪರ್ಸೆಂಟ್ ಹಾಳದಂತೂ ಗ್ಯಾರಂಟಿ ಅಲ್ಲಾ. ಹಲೋ